ಹಲೋ ಕೆಳ್ಸ್ತಿದೀಯ
ಹಾ ಕೇಳಿಸ್ತಿದೆ
ಹ
ಹಲೋ
ಹಾ ನಿಮ್ಮ್ ಹೆಸ್ರೇನು
ನನ್ ಹೆಸರು ದೇವಿಕಾ ಅಂತ
ಹೌದಾ ಹಾ ನಮ್ಮ ಹೆಸರು ಪೂಜಾ ಅಂತ
ತರ
ನಾವು ಕೂತಿದ್ವಿ ಊಟ ಮಾಡಿ ನೀವು
ನಾವು ಬರಿತಾ ಇದ್ದೀವಿ
ನಿಮ ವಾಯ್ಸ ನಿಧಾನ ಕೇಳಿಸತಿದೆ
ಹೌದಾ ಈಗ
ಹಲೋ
ಈ ಕೇಳಿಸತಿದಯಾ
ಹಾ ಹ
ನಿಮ್ದೇನು ಇಲ್ವಾ ಬರಯೋದು
ನಮ್ದೇನು ಬರೆಯೋದಿಲ್ಲ ನಮ್ದೆಲ್ಲ ಬರ್ದಾಯ್ತು ನಿಮ್ದು
ನಮು ಬದ ಬೇಜ ಬೇಜಾನದೆ ಬರಿ ಒದು
ತುಂಬಾ ಇದಯಾ ಬರ
ತುಂಬ ಇ ಏನ್ ಮಾಡ್ಬೇಕು ಗೊತ್ತ ಒಂದ್ ಕಡೆ ಬರಯೋದಿದೆ ಮತ್ತೆ ಲಾಭ ಪರೀಕ್ಷೆಗಳಂತಿದೆ
ಹ್ಮ್
ಏನು ಮಾಡಬೇಕು ಗೊತ್ತಿಲ್ಲ ಯಾವುದು
ಪವಾಗಲ್ಲಾಬ್ ಪರೀಕ್ಷಾ
ಲ್ಯಾಬ್ ಪರೀಕ್ಷೆ ಎಲ್ಲ ಒ ಮುಗೀತಾ ಬಂತು ಇನ್ನ ಒಂದು ಒಂದು ಇಂಟರ್ನಲ್ಸ್ ಅಂತ ಇದ್ದಾರೆ ಲ್ಯಾಟೆಕ್ಸು
ಹಾಂ
ಅದು ಇನ್ನೂ ಮುಗ್ದಿಲ್ಲ ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಇನ್ನ ಎರಡು ಎಕ್ಸ್ಟ್ರನಲ್ಸ್ ಇದೆ ಅದು ಪರೀಕ್ಷೆ ಆದ್ಮೇಲೆ ಅಂತ ಹೇಳ್ತಿದ್ದಾರೆ
ಹೌೌದು
ಹ್ಮ್ ನಿಮ್ದೆಲ್ಲಾ ಹೆಂಗಾಯ್ತ ಇವೆಲ್ಲ ಹಳೆ ಆಡ ಇವೆಲ್ಲ
ನಮ್ದಲ್ಲ ಚೆನ್ನಾಗಯ್ತು ನಮಗೆ ಗೌತಮಿ ಮೇಡಮ್ ಅಂತ ಒಬರು ಇದ್ರಲ್ವಾ ಅವರೆಲ್ಲಾ ತುಂಬಾ ಚೆನ್ನಾಗಿ ಹೇಳ್ತಾರೆ ಕೊಡ್ತಿದ್ರು
ಹ್ಮ್ ನಿಮ್ಗೆ ಪರವಾಗಿಲ್ಲ ಟೀಚರ್ಸ್ ಚೆನ್ನಾಗ ನ
ಹಾ ಚೆನ್ನಾಗಿದ್ರು
ನಮ್ಗೆ ಒಳ್ಳೆ ಸ್ಕೂಲ್ ಮಕ್ಕಳ ಿ ತರ ಮಾಡ್ಬಿಟ್ಟಿದ್ದಾರೆ
ಹೌದೌದು
ಹ್ಮ್
ನೀವು ಹಂಗೆ ಮಾಡ್ತೀರ ಅದಕ್ಕೆ ಅವರು ಹಂಗ ಮಾಡ್ತಾರ ನೀವು ತುಂಬಾ ಜಗಳ ಮಾಡ್ತೀರಲ್ವಾ
ಏನಲ್ಲ ಜಗ್ಲಾನೇ ಮಾಡಲ್ಲ ನಾವ ಇನ್ನು ಚೆನ್ನಾಗ್ ಬಕೆಟ್ ಹಿಡಿತರ್ತೀವಿ ಅವ್ರಿಗೆ ಬಟ್ ಆದ್ರೂ ಅವ್ರೇ ಫುಲ್ಲು
ಹ್ಮ್ ಮತ್ತೆ ಮನೆಗೆಲ್ಲ ಹೋಗಿಲ್ವಾ
ಇಲ್ಲ ಇಲ್ಲ ನಮ್ದು ಇಂಟರ್ನಲ್ಸ್ ಅಂತ ಇದೆ ಅದು ಮುಗಿಸಸ್ಕೊಂಡ್ ಹೋಗ್ಬೇಕು ಮುಗಸ್ಕೊಂಡ ಡೈರೆಕ್ಟ್ ಸೆಮ್ ಎಕ್ಸಾಮ್ ಗೆ ಬರೋಣ ಅಂತ ಇದ್ದೀನಿ
ಹ್ಮ ಹ್ಮ ಹ್ಮ್ ಸ್ನೇಹಿತರೆಲ್ಲ ಎಷ್ಟು ಜನ ಇದ್ದಾರೆ
ಸ್ನೇಹಿತೃರು ಎಲ್ಲಾ ಇದ್ದಾರೆ ಎಲ್ಲಾ ಸ್ನೇಹತ್ರೆ ವಚ
ತುಂಬಾ ಹತ್ರವಾದರು ಅಂತ ಇರ್ತಾರಲ್ವಾ
ಇಲ್ಲ ಯಾರು ಇಲ್ಲ ಈಗ ಸದಜಕ್ಕ್ಕೆ
ಹೌದಾ
ಹ್ಮ್
ಹ್ಮ್
ನಿಮಗೆ
ನಮಗ ಇದ್ದಾರೆ ಒಂದು ಐದಾರು ಜನ ಇದ್ದಾರೆ
ಹ್ಮ್ ಹ್ಮ್ ಹ್ಮ್
ನಿಮ್ಮ ಸ್ನೇಹಿತರ ಜೊತೆ ಮತ್ತೆ ಎಲ್ಲೂ ಪ್ರವಾಸ ಹೋಗಿಲ್ವಾ
ಇಲ್ಲ ಎಲ್ಲಿೂ ಹೋಗಿಲ್ಲ ಎಲ್ಲಿ ಬರೀ ಕಾಲೇಜ ಹೋಗೋದು ಬರೋದು ಮಲಗೋದು ಫೋನ್ ನೋಡೋದುಿ ಇದೆ ಆಗೋಗ್ಯಾದೇ
ಹ ಹ ಜಸ್ ಫೋನ್ ನೋಡ್ಬೇಡಿ
ನೋಡಿದಿಲ್ಲ ಅಷ್ಟು ಅದ್ರು ಅದೇ ಮಲ್ಗೋದೆ ಜಾಸ್ತಿ
ಹಾ ನೀವು ತುಂಬಾ ಚೆನ್ನಾಗ್ ಮಾತಾಡ್ತೀರಾ ನೀವು ತುಂಬಾ ಚೆನ್ನಾಗ್ ಮಾತಾಡ್ತೀರಾ
ಇಲ್ಲ ಇಲ್ಲ ಹಂಗೇನಿಲ್ಲ ಈಗ ಒಂದ್ ಸ್ವಲ್ಪ ಮಾತಾಡಿ ಮಾತಾಡಿ ಬರ್ತಿರೋದು ಫ್ಲೋ ಅಲ್ಲಿ
ಹ್ಮಞ ಹೇಳ್ಬೇಕ್ರ ನಾನ್ ಕಾಲ್ ಪರ್ಸನ್ನೇ ಅಲ್ಲ
ಹಾ
ಮತ್ತೆ.
ಮದೆೇಳ್ಬೇಕು
ಹೆೇಂಗ್ ನಡೀ ತುಂಬ ಫಸ್ಟ್ ಪರೀಕ್ಷೆ ಬಾರ್ದ್ರಾಲಾ
ಫಸ್ಟ್ ಪರೀಕ್ಷೆ ಪರವಾಗಿಲ್ಲ ಚೆನ್ನಾಗ್ ಬರದ್ವಿ.
ಇಲ್ಲಿ ಕಷ್ಟ ಕೊಟ್ಟಿದ್ರೆ ಈಸಿ ಇಿನ
ಹಾ ತುಂಬಾ ಕಷ್ಟ ಕೊಟ್ಟಿದ್ರು
ಹೌದಾ
ಹೌದು ಹ್ಮ್
ಏನು ಯಾವ್ದ ಇದು ಬರೆಯೋದಿತ್ತ ಜಾಸ್ತಿ ಅಥವಾ ಏನ್ ಲೆಕ್ಕಗ್್ಲ
ಲೆಕ್ಕಾ
ಹ್ಮ ಹಾ್ ಹಾ್
ಹ್ಮ
ಮತ್ತೆ
ಮತ್ತೆ ಹೇಳ್ಬೇಕು.
ನಿದ್ದೆ ಬರ್ತಿಲ್ವಾ ನಿಮಗೆ.
ಬರ್ತಿದೆ ಏನು ಮಾಡೋದು ಅಮ್ಮ ದುಡ್ಡು ಬೇಕಲ್ವಾ ಅದಕ್ಕೆ ಮಾತಾಡಲೇಬೇಕು.
ಹೌದ ನನಗಂತೂ ಒನ್ ಒಂದ್ಸರಿ ಸಾಕಾಗೋಯ್ತು ಯಾಕಾದ್ೂ ಬೇಕು ಬೇಡ ಅ ಬೇಡ ಅಂತ ಅನಿಸ್ತು.
ಹ್ಮ
ಆಮೇಲೆ ನಾವು ಹೆಿಂಗೂ ಫ್ರೀಯಗ ಇದ್ದೀವಲ್ಲ ಮಾತಾಡೋಣ ಅಂತ ಮಾಡ್ತಾ್ದೀವಿ.
ಹಿಂಗಿದ್ರು ಮಾತಾಡ ಮಾತಾಡ್ತಿೀವಿ ಬೇರೆಯವ್ರ ಜೊತೆ
ಹ್ಮ್
ಹ್ಮ್ ಮತ್ತೆ ಏನ್ ಸಮಾಚಾರ.
ಮತ್ತೆ ಏನುೂ ಇಲ್ಲ ಎಲ್ಲ ನೀವು ಹೇಳ್ಬೇಕು.
ಯಾವ್ದ್ ಬರತಿದ್ದೀರಾ.
ನಾವು ಇದು ಮೈಕ್ರೋ ಕಂಟ್ರೋಲರ್ ಅಂತ ಇದೆ.
ಹ್ಮ್ ಎಷ್ಟದೆ ಬರಿಯೋದು. ಹಲೋ ಹಲೋ ಅಲ್ಲೋ ಕೇೇಳಸ್ತಿದ್ಯಾ. ಹಲೋ- ಹಲೋ ಹಲ್ಲೋ ಕೇಳಸ್ತಿದ್ಯಾ. ಹಲೋ